ಹಲೋ
ಹಲೋ ಕೇಳಿಸ್ತಿದ್ಯಾ
ಹಾ ನಾನ್ ಕೇಳಸ್ತಾ ಇದ್ದನಿ ನಿಮ್ಗೆ
ಕೇಳಿಸ್ತಿದೆ ಊಟ
ಹ ಆಯ್ತು ನಿಮ್ದು
ಆಯ್ತು ಮೆ ಹೆಂಗಾಯ್ತು ಕೆಲ್ಸ ಎಲ್ಲಾ ಮುಗೀತಾ ಕೆಲ್ಸ ನಿಮ್ದು
ಹ್ಮ್ ಮುಗತು ನಂದೆ ಒಂಬತ್ತು ಗಂಟೆೆಗೆ ಮುಗುತ್ತೆ
ಒಂಬತ್ತು ಗಂಟೆಗೆ ಮುಗತಾ ಇನ್ನ ಮಲ್ಕೊಂಡಿಲ್ವಾ ಸ್ವಲ್ಪ ಲೇಟಾ ಇ ಸ್ವಲ್ಪ ಲೇಟ್ ಅಂತಾರ ನಿಮ್ಮ್ ಮನೇಲಿ
ಮಲ್ಕೊಂತನ
ಹ್ಮ ಹ್ಮ್ ನಗ ಹ ಮ ಕಣತ್ತ
ಅನಂದವರೆ
ಹ್ಮ್ ಹ್ಮ್ ಅದ ಮೊದ್ಲಿಕ್ ಸ ಆದ್ಮೇಲೆ ನೀವ್ ಮೊಲ್ಬೋದ ಮತ್ತ್ ಬೆಳಗ್ಗೆ ಎಷ್ಟ ಹೊತ್ ಆಫೀಸ
ಬೆಳಿಗ್ಗೆ ಆಫೀಸು ಎಲೆವೆನ್ ಓ ಕ್ಲಾಕ್ಗೆ ಮನೆ ಬಿಟ್ಟ ಇರೋದು ಇಪ್ಪತ್ತ ಅತ್ತುುವರೆ ಅತ್ತು ಇಪ್ಪತ್ತು ನಿಧಾನ ನಡ್ಕೊಂಡ ಹೋಗ ಹೋಗೋದು
ನೀದಾನಕ್ಕೆ ನಡ್ಕೊಂಡ ಹೋಗ್ತೀರಾ ಅ ಕ ಲೇಟ್ ಆಗಿದಲ್ಲಾ ಅದಕ್ಕ
ಅದಕಲ್ಲ ಅಲ್ಲಿ ಹೋಗಿ ನಿಲ್ತ್ಕೋಬೇಕು ಲ್ವ ಫಾಸ್ಟ್ ಫಾಸ್ಟಾಗಿ ಹೋಗಿ ಅಲ್ಲಿಂದಕ್ಕೆ ನೀಿಡ ಜಾಸ್ತಿ ಹೊತ್ತು ನಿಲ್ತ್ಕೋಬೇಕಂತ ಕರೆಕ್ಟ್ ಟೈಮಗೆ ನೀ ತಾನಕ್ಕೆ ನಡ್ಕೊಂಡು ಹೋಗ್ತೀನಿ
ಹ್ಮ್ ಕಾಲ ಎಲ್ಲ ಸರಿ ಹೋಯ್ತವೆವಾಗ
ಹ ಪರವಾಗಿಲ್ಲ ಸರಿ ಆಯ್ತು
ಎಲ್ಲಾ ಹುಷಾರಿಲ್ಲಲ್ಲಾ ಇವಾಗೆಲ್ಲಾ ಸೆಟ್ ಆಯ್ತಾ ಕರೆಕ್ಟ್ ಆಗಿದ್ಯಾ
ಅವ ಎಲ್ಲ ಸೆಟ್ ಆಯತು ಸದ್ಯಕ್ಕೆ
ಬೆನ್ನೋವು ಅಂದ್ರ ಕಾಯಿಲೆಗಳೆಲ್ಲಾ ನಿಮ್ಗೆ ಇತ್ತಲ್ಲ
ಟೈಮ್ ಏನು ಮಾಡಕ್ಕಾಗಲಿ
ಇವಾಗೆಲ್ಲ ಸರಿ ಹೋಯ್ತಾ
ಎಲ್ಲಾ ಸರಿಯೋ ಸರಿಯಾಗಿದೆ ಅಂತ ಹೇಳಕ್ಕಾಗಲ್ಲ
ಹಾ
ಹ್ಮ ಸ್ವಲ್ಪ ಸ್ವಲ್ಪ ಓಕೆ
ಹೌ ಹ ಮತ್ತ ಕೆಲ್ಸ ಎಷ್ಟೊತ್ತ ಗೋಬಹುದು ಏನ್ ಮಾಡ್ತೀರ ಕೆಲ್ಸ ಈಸಿ ಇದ್ಯಾ ಕಷ್ಟ ಇದ್ಯಾ
ಆಯೋ ಫುಲ್ ಕಷ್ಟ ಅದ ಟ್ರೆಂಡ್ಸ್ ಅಲ್ಲಿ ಕೆಲಸ ಮಾಡೋದು ನಾವು
ಹಾ
ಹ ಅಲ್ಲಿ ಹನ್ನೊಂದು ಗಂಟೆಗೆ ಹೋಗಿದ್ರೆ ಒಂದು ಎಂಟು ಎಂಟು ಕಾಲು ಒಂದೊಂದು ವೀಕೆಂಡ್ಸ್ ಆದ್ರರೆ ಎಂಟೂವರೆ ಒಂಬತ್ತು ಗಂಟು ಆಗುತ್ತೆ ಅಲ್ಲೇನೆ
ಮಂತ ಅದಕ್ಕೆಲ್ಲ ಎಕ್ಸ್ಟ್ರಾ ಏನಾದ್ರು ಕೊಡ್ತಾರಾ ಬರೀ ಅದೇ ಸ್ಯಾಲ್ರಿ ಫಿಕ್ಸ್ ಅಷ್ಟೇನ
ಇಲ್ಲ ಇಲ್ಲ ಸ್ಯಲ್ರಿ ಫಿಕ್ಸ್ ಸ್ಯಲ್ರಿ ಹದಿನಾರು ಸಾವಿರ ಅಷ್ಟೇ
ಹ್ಮ್ ಹ್ಮ್
ಹ್ಞೂ ಜಾಸ್ತಿ ಮಾಡಿದ್ರೂ ಇಲ್ಲ ಹ್ಞ ಹ್ಞೂ ಮಂಡೇಟು ಇಲ್ಲ ಮಂಡೇ ಟು ಫ್ರೈಡ ಅ ಮಾತ್ರ ಅನ್ನೊಂದುದ ಎಟಕೆ ಶನಿವಾರ ಹತ್ತಿರ ಹತ್ತಂದ ಎಂಟು ಎಂಟು ಎಂಟೂವರೆ ಒಂಬತ್ತುಾಗಿಬಿಡುತ್ತೆ
ಹ್ಮ್ ಹ್ಮ್ ಹ್ಮ್
ಭಾನುವಾರ ಶನಿವಾರ ಮಾತ್ರ ಸ್ವಲ್ಪಚ್ಚ ಅಲ್ಲಿ ನಾನು ಸೇರಿಸಿದೆ ಏಳು ಜನ ನಾನು ಬೇರೆ ಬ್ರ್ಯಾಂಡು ಹ್ಮ್ ಅಲ್ಲಿ ಆರು ಜನ ರಿಲಯನ್ಸ್ ಸ್ಟಾಫು ನಾನು ಇ ಬಿ ಬ್ರ್ಯಾಂಡರು ಅಂದರೆ ಎಕ್ಸ್ಟರ್ನಲ್ ಬ್ರ್ಯಾಂಡು ನನಗೆ ನಮ್ಮ ಬ್ರ್ಯಾಂಡ್ ಅವರು ಸ್ಯಾಲ್ರಿ ಕೊಡ್ತಾರೆ
ಹ್ಮ್ ಹ್ಮ್ ಹ್ಮ್ ಡೈಲಿ ಹೋಗ್ ಬರ್ಬೇಕು ಕೆಲ್ಸಕ್ಕೆ ಹೆಗೆ ನಿಮ್ಗೆ ಫಿಕ್ಸ್ಡ್ ಲೀವ್ ಎಲ್ಲ ಇರಲ್ವಾ
ಇಲ್ಲ ನಮ್ದು ವಾರಕ್ ಒಂದು ವೀಕ್ ಆಫ್ ಅದು ಅವ್ರು ಯಾವಕ್ ಕೊಡ್ತಾರ ಅವಾಗ ತಗೋಬೇಕು
ಹ್ಮ್ ಹ್ಮ್ ಹ್ಮ್
ನಮ್ಗೆ ಬೇಕಾಗುವಾಗ ಕೊಡಲ್ಲ ಮತ್ತೆ ನಿಲ್ತುಕೊಂಡೆ ಇರಬೇಕು ಕೆಲ್ಸದಲ್ಲಿ ಈಗ ಬೇರೆ ಒಂದು ನಾಲ್ಕು ಆಫರ್ಸ್ ಕೊಟ್ಬಿಟ್ಟ್ರ ಒಂದು ವಾರಿಂದ ಜೀವ ತೆಗಿತಾರೆ ಸೇಲು ಸೇಲು ಸೇಲು ಅಂತ
ಬಂದ್ರಲ್ಲ ಸೇಲ್ ಮಾಡಕ್ಕೆ ಬರದೇ ಇದ್ರ ನೀವೇಏನ್ ಎತ್ಕೊಂಡ್ ಹೋಗಿ ಡರ್ ಡೋರ್ಗ ಡೆಲಿವರಿ ಮಾಡ್ಬರ್ಬೇಕು ಅಂತ ಹೆಂಗೆ
ಇಲ್ಲ ಆಫರ್ಸ್ ಇರುವಾಗ ಸೇಲು ನಮದು ಮೂವತ್ ನಲ್ವತ್ತು ಸಾವಿರ ಆಗ್ತಾ ಇತ್ತು ಈಗ ನಾಲ್ಕ್ ಆಫರ್ಸ್ ಕೊಟ್ಟವ್ರೆ ಒಂದು ಕೂಪನ್ ಆಫರು ಮತ್ತೆ ಒಂದು ಇದು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ಗೆ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಆಫ್
ಹ್ಮ
ಬೈ ಒನ್ ಗೆಟ್ ಒನ್ನು ಮತೆ ಇನ್ನೊ ಒಂದು ಆಫರು ಬೇರೆ ಕೂಪನ್ನು ತೌಸಂಡ ಫೈವ ಹಂಡ್ರೆಡ್ಗೆ ಫೈವ್ ಹಂಡ್ರಡ್ ಆಫು ಇಷ್ಟ ಆಫರ್ಸ್ ಕೊಟ್ಟಿದ್ವಿ ಸ ಸೇಲ್ ಬಂದು ಹತ್ತು ಸಾವಿರ ಎಂಟು ಸಾವಿರ
ಆಗ್ತಿದ್ಯಾ ಅಷ್ಟು
ಆ ಹತ್ತು ಸಾವಿರ ಆಗ್ತಾದೆ ಅಷ್ಟೇ ದಿನಕ್ಕೆ ಸೇಲು
ಹ್ಮ್ ಹ್ಮ್ ಹ್ಮ್ ಮೂವತ್ ನಲ್ವತ್ ಸಾವಿರ ಆಗ್ಬೇಕಂತ ದಿನಕ್ಕೆ
ಹ್ಮ ಆಫರ್ ಇಲ್ಲ ಟೈಮಲ್ಲಿ ಅಷ್ಟ ಆಗ್ತಾ ಇತ್ತು ಲಾಸ್ಟ್ ವೀಕ್ ಆಫರ್ಸ್ ಇರ್ಲಿಲ್ಲ ಅಷ್ಟೊಂದು
ಹಾ ಅವಾಗಷ್ಟ ಆಯ್ತು ಇವಾಗ ಆಗ್ತಿಲ್ಲ ಅಂತನ
ಹಾ ಅವಾಗ ಒಂದೇ ದಿನ ಇಪ್ಪತ್ತೆಂಟು ಸಾವಿರ ಮೂವತ್ತು ಸಾವಿರ ಇಪ್ಪತ್ ಮೇಲನ ಇತ್ತು ಈಗ ಹತ್ತುನೂ ಟಚ್ ಆಗಕ ಕಷ್ಟ ಇದೆ
ಹ್ಮ ಅದಕ್ ಮೀಷ ಏನ್ ಮಾಡ್ಬೇಕಂತ ಇವಾಗ ಬರೋರಿ ಇಲ್ಲ ಸರ್ ಸಾರ್ ಸರ್ ನಮ್ ಬಟ್ಟೆ ತಗೊಳ್ಳಿ ಸರ್ ಅನ್ಬೇಕಂತ
ಅಂಗಗೆರು ಏನೋ ಪುಷ್ ಮಾಡ್ಬೇಕಂತೆ ಕಸ್ಟಮರ್ನ ಮೂರ್ ಸಾವಿರದ ಐನೂರ ತಗೋಲಿ ತಗೋಲಿ ತಗೋಲಿ ಅಂತ
ಮ್ಮ ಮ್ಮ
ಅವ್ರ ಬೇಡ ಅಂದ್ರರುನು ಬಿಡ್ಬಾರ್ದಂತೆ ಅವ್ರ ಹಿಂದೆ ಹೋಗಿ ಹೋಗಿ ಅವರು ಬ್ರೇನ್ ವಾಷ್ ಮಾಡಿಸಬಿಟ್ಟು ಅವ್ರ
ಡೈಲಿ ಮೀಟಿಂಗ್ ಎಲ್ಲ ಇರುತ್ತ ನಿಮ್ಗೆ
ಹ್ ಡೈಲಿ ಇರುತ್ತೆ ಅವನ್ ಯಾವನೋ ಡಬ್ಬ ಹಬ್ಬ ನನ್ನ ಮಗ ಬಂದವನೇ ಹಬ್ಬ ತಲೆ ತಿಂತವನೇ ಅಯ್ಯೋಯ್ಯ ಅಯ್ಯ ಸೇಲ್ ಮಾಡ್ರರಿ ನನಗೆ ಅವರು ಗೊತ್ತು ಇವ್ರು ಗೊತ್ತು
ಹ್ಮ ಹ್ಮ ಗೊತ್ತಿದ್ರೆ ಏನ್ ಮಾಡ್ಬೇಕಂತದಿಕ್ಕೆ
ಅದಕ್ಕೆ ನಾನ್ ಯಾರು ಏನು ಅನ್ನಲ್ಲ ನಿಮ್ಮ ನಿಮಗೆ ಗಿರಲ್ಲ ನಾವು ಕಲ್ತ್ಕೊಬೇಕು ಅದು ಮಾಡಬೇಕು ಇದು ಮಾಡಬೇಕು ಸೇಲ್ ಮಾಡಿ ಮಾಡಿಲ್ಲ ಅಂದರೆ ಹೈಯರ್ ಅಥಾರಿಟೀಸ್ ಬರ್ತಾರೆ ಅವ್ರಿಗೆ ಆನ್ಸರ್ ಕೊಡಬೇಕು ನೀವು
ಹ ನೀವೇ ಕೊಡ್ಬೇಕಂತ ಅದು ಆನ್ಸರ್
ಹಾ ಯಾಕೆ ಸೆಲ್ ಆಗ್ತಾ ಇಲ್ಲ ಅಂತ ನನ್ ಕೇಳಿದ್ರೆ ನಮ್ ಸ್ಟಾಫ್ ಮಾಡ್ತಾ ಇಲ್ಲ ನಾನ್ ಏನ್ ಮಾಡ್ಲಿ ನಾನು ಇಪ್ಪತ್ನಾಲ್ಕು ಗಂಟೆ ಇಲ್ಲಷ್ಟು ಏನೋ ಫ್ಲೋರಲ್ಲಿ ಇರೋಕ್ಕಾಗುತ್ತಾ
ಹೆ
ಸ್ಟಾಪ್ ನ್ ಕೇಳಿ ಅಂತ ಹೇಳ್ತಾರಂತೆ ನಮ್ಮ ಮ್ಯಾನೇಜರ್
ಹ್ಮ್ ಹ್ಮ್
ಆವಾಗ ಅವ್ರು ಬಂದು ನಮ್ಮೇ ಅಲ್ವಾ ಕೇಳೋದು ಯಾಕೆ ಸೇಲ್ ಆಗ್ತಾ ಇಲ್ಲ ಏನು ಅಂತ ನಮ್ ದರಿದ್ರಕ್ಕೆ ಪಕ್ಕ ಇರ ಒಂದು ಬಿಲ್ಡಿಂಗ್ ಅಷ್ಟೆ ಅದ್ರ ಪಕ್ಕ ಇನ್ನೊಂದು ಬಟ್ಟೆ ಅಂಗಡಿ ದೊಡ್ಡದು ಓಪನ್ ಆಗಿದೆ
ಹಾ ಹೊಸಾದ್ ಓಪನ್ ಆಗಿದೆ ನ ನೋಡಿದ್ದ ಅದನ
ಹ ಅದೇನೆ ಈಗ ಜನ ಎಲ್ಲ ಅಲ್ಲಿಗೆ ಹೋಗ್ತಾರೆ ಯಾಕಂದ್ರೆ ಅಲ್ಲಿ
ಆಫ ಹ್ಮ್ ಹಾ ಚಿಕ್ಕಮಕ್ಕಳಗೂ ಇದದೆ ಅಲ್ಲಿಯ
ಎಲ್ಲಾ ಇದದೆಲ್ಲಿ
ಹ್ಮ್ ಮತ್ತ ಅದನ್ನ ಹೇಳಿ ರೀಸನ್ ಆಗಿ ಈ ತರ ಇದೆ ಹಂಗೆ ಹಿಂಗೆ ಅಂತ
ಅದು ಹೇಳಿದಕ್ಕೂ ಇಷ್ಟುಾಫಸ್ ಕೊಟ್ಟಿದ್ರರು ಯಾಕೆ ತಗೊತಾ ಇಲ್ಲ ಅಂದರೆ ನೀವು ಪುಷ್ ಮಾಡ್ತಾಯ ಇಲ್ಲ ಅಂತ
ಹಾ ಹಾ ಕಸ್ಟಮರ್ಸ್ ಬಂದಿಲ್ಲ ಅಂದ್ರೆ ಅಲ್ಲೇ ಅಲ್ಲ ನೀವ ಒಂತ ಕೆಲಸ ಮಾಡಿ ನೆಕ್ಸ್ಟ್ ಟೈಮ್ ನಾಳೆ ಹಿಂದ ಏನ್ ಮಾಡ್ತೀರ ಅಂದ್ರೆ ನೀವು ಶೋರೂಮ್ ಹೋಗ್ಬಿಟ್ಟು ಎಲ್ಲಾನೂ ಹಳ್ಕೊಂಡ್ ಬಂದ್ಬಿಡಿ
ಕೂದ್ಲಿ ಇಟ್ಕೊಂಡು ಹೇಳ್ಕೊಂಬಂದಿ ನ ಅಮಷ್ಟರಲ್ ತಗೊಳ್ಳಿ ಅಂತ ಹೇಳಿ ನೀವು
ಅದೇ ಮಾಡ್ಬೇಕು ಅಲ್ಲಿ ಐದು ಸಾವಿರಕ್ಕೆ ಸಾವಿರ ರೂಪಾಯಿ ಡಿಸ್ಕೌಂಟು ನಿಮ್ಮ ಸ್ಟೋರಲ್ಲಿ ತಿ ಮೂರವರೆ ಸಾವಿರಗೆ ಮೂರರುವರೆ ಸಾವಿರ ಫ್ರೀ ಇದೆ ಬೈ ಒನ್ ಗೆಟ್ ಒನ್ ಇದೆ ಕೂಪನ್ ಆಫರ್ ಇದೆ ಸ್ಲ್ಯಾಬ್ ಆಫರ್ ಇದೆ ಇಷ್ಟು ಕಾಫಸ್ ಇಟ್ಕೊಂಡ್ ಕಸ್ಟಮರ್ಸ್ ಯಾಕ ತಗೊಲಕ್ ಬರ್ತಾ ಇಲ್ಲ ನೀವು ಪುಷ್ ಮಾಡ್ತಾ ಇಲ್ಲ ನೀವು ಕರೆಕ್ಟ್ಗ ಸರ್ವಿಸ್ ಕೊಡ್ತಾ ಇಲ್ಲ
ಹೌದು ಕರೆಕ್ಟ್ ಆಗ ಹೇಳುತ್ತಾ ನೀ ಕರೆಕ್ಟಗ ಪುಷ್ ಮಾಡ್ತಿಲ್ಲ
ಹಾ ಅಂತ ಬಟ್ ಅಲ್ಲಿ ನಮಗೆ ನಮ್ಮ ಹತ್ರ ಬರೀ ತ್ರೀ ಮಂತ್ಸಿಂದ ದೊಡ್ಡವರಿಗೆ ಸಿಕ್ಸ್ಟೀನ್ ಇಯರ್ಸ್ ತನಕಾನೇ ಇದೆ ನಮ್ಮ ಹತ್ರ ಬಟ್ಟೆ
ಸಿಕ್ಸ್ಟೀನ್ ಇಯರ್ಸ್ ವರೆಗೂ ಇದಿಯಾ
ಹ ಸಿಕ್ಸ್ಟೀನ್ ಇಯರ್ಸ್ ಒನ್ ಸಿಕ್ಸ್
ಹಾ ಹಾ ಹಾ
ಅದು ಪಾರ್ಟಿ ವೇರ್ ಆತರ ಇಲ್ಲ ಕ್ಯಾಶುವಲ್ ವೇರ್ ಅಷ್ಟೇನೆ ಟಿ ಶರ್ಟ್ ಟೀ ಶರ್ಟ್ಸು ಹುಡುಗಿಗಾದರೆ ಹುಡುಗೀರ್ ಗದ್ರೆ ಫ್ರಾಕ್ಸು
ಹಾ
ಮತ್ತೆ ಟೀ ಶರ್ಟ್ಸ್ ಆ ತರ ಇದೆ ಹ್ಮ್ ಬಟ್ ಅಲ್ಲಿ ಚಿಕ್ಕ ಮಕ್ಳಿಂದ ದೊಡ್ಡವರಿಗೆ ಪ್ರತಿಯೊಂದು ಸಿಕ್ಕುತ್ತೆ ಅಲ್ಲಿ
ಹ್ಮ್ ಅದಕ್ಕೆ ಎಲ್ಲಾರು ಅಲ್ಲಿ ಹೋಗ್ತಾರ ಹ್ಮ್ ನಾಾನಾಗಿದ್ರು ಅಲ್ಲೇ ಹೋಗ್ ಹಬದು ನಿಮ್ಮ್ ಅಷ್ಟರವರ್ಗ್ ಬರದೇ ಇಲ್ಲ
ಈಗ ನಮ್ದು ಫ್ಯಾಮಿಲಿ ಸ್ಟೋರ್ ಆಗಿದ್ದಿದ್ರೆ ಮೂರುವರೆ ಸಾವರಗೇನೋ ಹತ್ತು ಸಾವಿರಕ್ಕೆ ಹತ್ತು ಸಾವಿರ ಫ್ರೀ ಅಂದ್ರೂ ಬಂದು ತೊಗೊಂಡ ಹೋಗ್ತಾರೆ
ಹ್ಮ ನೀವು ಹೋಗಲ್ಲ ಅಲ್ವಾ ನಿಮ್ ಸ್ಟೋರ್ ಗೆ
ನಮ್ ಸ್ಟೋರ್ ಗ
ನಿಮ್ ಹತ್ರ ನೀವು ನಿಮ್ ಕಾಾಸ ಕೊಟ್ಟಿ ಶಾಪಿಂಗ್ ಏನಾದ್ರು ಹೋಗ್ಬೇಕು ಅಂತಂದ್ರೆ ನಿಮ್ ಸ್ಟೋರ್ ನೀವ್ ಹೋಗ್ತೀರಾ ಟ್
ಈ ತರ ಆಫರ್ ಇದ್ರು ಹೋಗ್ತಾ ಇತೆ ನಾನು
ಈ ತರ ಆಫ ಆಫರ್ ಮೂರು ವರ್ಷ ಅವರ ಮೂರುರ್ಷ ಅದೇನು ಆಫರು ಜೆನ್ಯೂನ್ ಆಗೇ ಬಿಡ್ತಾರ ಇಲ್ಲ ಡಬಲ್ ಡಬಲ್ ರೇಟ್ ಹಾಕಿ ಅದನ್ನ ಅಲ್ಲಿ ಕಾಂಪನ್ಸೇಟ್
ಇಲ್ಲ ಇಲ್ಲ ಅದು ಅಲ್ಲೇ ಸ್ಟಾಕ್ ನ ಕ್ಲಿಯರ್ ಮಾಡಕ್ ಈ ಆಫರ್ ಕೊಡ್ತಾರೆ
ಓ ಮತ್ತೆ ಗೊತ್ತಿದ್ದು ಹೋಗ್ತೀರಾ ನಿಮ್ ಸ್ಟೋರ್ಗೆ ಹೋಗ್ತೀರಾ ನೀವು
ಈಗ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಷ್ಟು ಅಲ್ಲೇ ಮಾಡಲ್ಸ್ ಅಲ್ಲ ಅಲ್ವ ಅವತ್ತು ಟೂ ತೌಸಂಡ್ ಟ್ವೆಂಟಿ ಫೈವ್ ಮಾಡಲ್ಸ್ ಕ್ಲಿಯರ್ ಮಾಡೆ ಈ ಥರ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಮಾಡಲ್ಸ್ ಬರಬೇಕಲ್ವಾ
ಇವಾಗ ಯಾರು ತಗೊಂಡಿಲ್ಲ ಅಂದ್ರೆ ಏನ್ ಮಾಡ್ತೀರ ಇದನ್ನ ಮತ್ತೆ ಅದೇ ಸೇಮ್ ಪ್ರೈಸ್ಗೆ ಐಟಮ್ ಮಾಡ್ತೀ
ಅಷ್ಟೇ ಏ ಇಲ್ಲ ಇಲ್ಲ ಅದನ್ನೇ ಸೇಲ್ ಹಾಕ ತಕ ಇಡ್ತೀವಿ ಇಲ್ಲಾಂದ್ರೆ ಬೇರೆ ಡಿ ಸಿ ಗೆ ರಿಟರ್ನ್ ಕಲ್ಸಿದ್ರೆ ಅವ್ರು ಏನು ಮಾಡ್ತಾರ ಗೊತ್ತಿಲ್ಲ
ಹಾ ಹಾ ರಿಟರ್ನ್ ಎಲ್ಲಾನ ಹೋಗುತ್ತ ಸ್ಟಾಕ್
ಸ್ವಲ್ಪ ಸ್ವಲ್ಪ ಕಲಿಸ್ತಾ ಇರ್ತಾರೆ ಆಗಾಗಿರೋದೆಲ್ಲ ಇಟ್ಕ ಕೊಂಡು ಆಗಿಲ್ದಂಗ ಸ್ವಲ್ಪ ಸ್ವಲ್ಪ ಕಲಿಸತಾ ಇ
ಮುಂಚೆ ಕೆಲ್ಸ ಚೆನ್ನಾಗಿತ್ತು ಇವಾಗ ಚೆನ್ನಾಗಿದ ನಿಮ್ಗೆ
ಮುಂದೆ ಕೆಲಸನ ಚೆನ್ನಾಗಿತ್ತು ಅದು ಬೆಳಗ್ಗೆ ಐದು ಗಂಟೆಗೆ ಹೋಗಿ ಎರಡು ಅದು ಸ್ವಲ್ಪ ದೂರ ಆಗೋಯ್ತು
ದೂರ ಸ್ವಲ್ಪ ದೂರ ಆಗ್ತಾ
ಹ್ ಒಂದು ಐದು ಗಂಟೆಗೆ ಹೋಗಿ ಎರಡುವರೆಗೆ ಬರ್ತಾ
ಹ್ಮ
ಜೀವನ ಫುಲ್ ಡೇ ನನ್ಗೆ ಸ್ಟೋರಲ್ಲೇ
ಸರ್ ಗೊುತ್ತ ಅಲ್ಲೇ ಯಾವಾಗೋ ಬೆಳಿಗ್ಗೆ ಹೋದ್ರೆ ನೈಟ್ ಯಾವಾಗ ಆಚೆ ಬರ್ತೀರಾ ಲೈಫೇ ಇಲ್ಲ ನಿಮ್ದ
ಹ್ಮ ಇಲ್ಲ ಆದರೆೆ ಮಧ್ಯಾಹ್ನ ಬರ್ತಾ ಸ್ವಲ್ಪ ರಷ್ಟು ನಂಗೆ ಭಾನುವಾರನು ಲ ಅಲ್ಲಿವಿತ್ತವಾಗ ವೀಕ್ ಆಫು
ಹಾ ಹಾ ಇವಾಗ ಭಾನುವಾರ ಇಲ್ ತಗೊಂಗಿಲ್ವಾ
ಇಲ್ಲ ಮನ ಒ ದಿನ ತಗೊಂಡಿದಕ್ಕೆ ಆಯ ಅದೇವರ ಯಾಕೆ ತಗೊಂಡಿರ್ದುು ಏನಿಗೆ ತಗೊಂಡಿತು ಅಂತ ಎಲ್ಲ ಕ್ವೆಶನ್ಸ್ ಮೇಲೆ ಕ್ವೆಶನ್ಸು
ಹ್ಮ ನಿಮ್ ಶನಿವಾರ ತಗೋಬೋದಾ
ಶನಿವಾರ ಶುಕ್ರವಾರ ಶನಿವಾರ ಭಾನುವಾರ ಸೋಮವಾರ ತಗೋಲಂಗಗೆಲ್ಲ
ಹಾ ಹಾ
ಮಂಗಳವಾರ ಬುಧವಾರ ಗುರುವಾರ ತಗೋಬಹದು
ಆ ಮೂರ್ ದಿವಸದಲ್ಲಿ ಯಾವಾಗಾದ್ ಒಂದ ದಿವ್ಸ ತಗೋಬಹುದು
ಹ ಅದೇ ಅವರು ಯಾವಾಗ ಕೊಡ್ತಾರ ಅವಾಗೇ ತಗೋಬೇಕು
ಓಹ ಅದು ಅವರು ಹೇಳ್ದಾಗೆ ತಗೋಬೇಕಾ
ಹಾ
ನಿಮ್ಗೆ ಎಮರ್ಜೆನ್ಸಿ ಇತ್ತು ಅಂದ್ರೆ
ನಿಮ್ಮ ಇಷ್ಟ ಅದು ನೀವು ತಗೊಂಡಿಲ್ಲ ಅಂದ್ರೆ ಕೆಲ್ಸಕ್ಕೆ ಬನ್ನಿ ಎ ಸಫೇ
ಹೌದಾ ಹ್ಮ್ ಹ್ಮ ಅವ್ರ ಹೇಳ್ದಾರ್ ತಗೊಂಡ್ರ ಮಾತ್ರ ನಿಮ್ಗ ಏನಿಲ್ಲ ಹ್ಮ
ತಗೊಂಡಿದ್ರಿ ತಗೊಲಿ ಇಲ್ಲಾಂದ್ರೆ ಕೆಲ್ಸಕ್ ಬನ್ನಿ ಕಂಟಿನ್ಯೂ ಮಾಡಿ ಮಾಡ ವಿತೌಟ್ ವೀಕ್ ಆಫ್ ಕಂಟಿನ್ಯೂ ಮಾಡಿ ಅಂತಾರೆ
ಓಕೆ ಬಾಯ್
ಬಾಯ ಬಾಯ